ಏನೋ ಸೌಕಾರ ಮೈಸೂರಕ ಬರ್ತೀನಿ ಅಂತಿಮ ಬರ್ಲಾ ಅಂತಿ ಏನು ಒಂದ ಹೇಳ ನನಗ.
ಹ ನೋಡೋಣ ನಮ್ಮ ಮನ್ಯಾಗ ನ ಏನುಏ ಓದನ್ ಆಕತ್ತಾರ ಏನು ಕೆಲ್ಸಕ್ ಹೋಗಡಣತ್ತರಿ ಇನ್ಗ. ಹಾಂ.
ಅದನ್ನಾರ ಮಾಡ್ಲಿ ಕರೆಕ್ಟ್ ಆಗಿ.
ಓದ್ಬೇಕಂತೀನಿ ಅವನ ಮನ್ಯಾಗ ಇದ್ರ ಹೋದಂಗ ಅನಸಲಪಾ.
ಬ್ಯಾರೆ ಕಡೆ ಹೋಗ.
ಅದೇ ನೋಡ್ಬೇಕು ಬೆಂಗ್ಳೂರ್ ಹಿಂಗ್ಳೂರ್ ಹೋಗ್ಬೇಕತ್ ಮಾಡಿನಿ ಇನ. ಅವ್ರ ಏನಾಗ್ ಕೋಚಿಂಗ್ ಸೆಂಟರ ದವರು ಡೇಟ್ ಹೇಳಿಲ್ಲಪಾ ಈ ಈ ಟೈಮಿ ಕ್ಲಾಸ್ ಓಪನ್ ಆತವತ್ತಂ.
ಕೋಚಿಂಗ್ ಮಾಡವ ನೀನು.
ಹ್ಮ.
ರೊಕ್ಕ ಕೊಟ್ಟು.
ಹ್ಮ್ ರೊಕ್ಕ ಕೊಟ್ಟೆ ಮಾಡ್ಬೇಕಲ್ವ ಏನ್ ಹಂಗೆ ಪ್ರೀ ಕೆಲ್ಸಿ ಕೊಡ್ತಾರ ಅವರು.
ಇವತ್ ಎಷ್ಟ ತಿಂಗಳ.
ಒಂದ್ ವರ್ಸ ಒಂಬತ್ತು ತಿಂಗಳ ಅಂತ‌ ನೊಡಿ.
ಒಂಬತ್ ತಿಂಳ ಇರ್ತಿ ಅಲ್ಲೇ ನೀನು.
ಏನ್ ಆಗಿದೆ ಆತದ ಹೋಗ್ಬರಕ್ಕಲ್ಲ ಫಸ್ಟ್ ಹೋಗಗಿಂದಾಗ ಗೊತ್ತಾಗದ.
ಅದು ಇದು ಇಲ್ಲೇ ಸುಮ್ ವಿಜಯಪುರಕ ಹೋಗು ಅಲ್ಲೇ. ನಾನ್ ದದುಡ ಮಾಡಿ ಕಳಸ್ತಿನೀ ಫ್ರೀ ದಾಗ.
ಫ್ರೀ ದಾಗ.
ಹ್ಮ್.
ಹ್ಮ್ ಯಾರು ಹೋಗ್ಯಾರನು ಬಿಜಾಪುರ್ಕ್ಕೆ.
ಸೂರತ್
ಯಾರ
ಅಕಳ ಹಾಕಂತಾ ಹೋಗ
ಹ್ಮ ಹ್ಮ ಹ ಸಿಕ್ಕಾಪಟ್ಟ ಓದಾಕತಿರ್ಬೇಕ ಅವ ಇಗ
ಹಾ
ಫೋನ್ ಹಚ್ಚಿ ಓ ಹೇಳ್ತನಿ ಹೋಗ
ಹ್ಮ ಹಾ
ಹ ಹ್ಮ ಹಾಸ್ಟೆಲಾಗ ಹೂ ಮಾಡುದು
ಅ ರೂಮ ಅದನ ಹಾಸ್ಟೆ ಎಲ್ಲಿ ಇದ್ರಾಗದ ಪಿಜಾಗ
ರೂಮ್ ರೂಮ
ಹ್ಮ ಹ್ಮ
ಆರಾಮ್ಸರೀ ಓ ನೀ ಏನ ನೌಕ್ರಗ ಹೋದಂಗ ಇಲ
ಹ್ಮ
ಹ್ಮ ಲೈಬ್ರ ಮಾಡ ಲೈಬ್ರರಿ ಮಾಡು ಅ ಐವತ್ ತಾಸ್ ಕೊಟ್ಟು ಕೋಚಿಂಗ್ ಅನಾಕ ಏನ್ ಕೋಚಿಂಗ್ ನವು ನಿನ್ನೆ ಓದ್ಬೇಕು ಇಂದ ಆದ್ರ ನಿನ್ನ ಓದ್ಬೇಕು ಇ ನೀ ಏನ್ ನೋಕ್ರಿ ಅಪ್ಲಿಕೇಶನ್ ಹಾಕ್ತಿಯ ಅದ್ನ ಓದು. ಲೈಬ್ರರಿ ಮಾಡಕೊಂಡ ಅದ್ನ ಓದಕೊತ್ತ ಕುತ್ತ ಬಿಡೋದು.
ಏ ಓ ಕೋಚಿಂಗ್ ಹೋದ್ರ ಹೆಂಗ ಓದ್ಬೇಕ ಹೆಂಗ ಏನೇನ್ ಮಾಡ ಯಾವ ಯಾವ ಬುಕ್ ಓದಬೇಕ ಅನ್ನೋದ ಗೊತ್ತಾಗತ್ತ ಅದಕ್ಕ ಹ್ಮ
ಯಾವ್ಯಾವ ಬುಕ್ ಕಾಣಕ್ತೇನ ಕಲ್ಸಲೇ ಸ ಪೊಲೀಸ್ ಇರಕ್ಕಿದಪ್ಪ ಪೋಲಿ ಪೊಲೀಸ್ ಬಿಟ್ಟ ಬೇರೆದ ಓತ್ತಿನ ಪೊಲೀಸ್ಗ ಓದ ಬೇಕಿಲ.
ಅದೇ ಓ ಅದ್ರಾಗ ಯಾವ್ಯಾವ ಟಾಪಿಕ್ ಓದ್ಬೇಕ ಅನ್ನೋದ ಹೇಳ ಕೊಡ್ತಾರ ಅವರು ಹೆಂಗ ಹೆಂಗ್ ಓದಬೇಕ ಅಂತ ಹೇಳ್ತಾರ. ಸ್ವಲ್ಪ ಇದ ಆತ್ಲಾ
ಅಲ್ಲಿ ಕೇಳಕ್ ಐವತ್ತ ಸಾವರ ಕೊಡಬೇಕ ಎಸ ಮಂದಿ ಕೋಚಿಂಗ್ ಹೋಗಿ ಬಂದಿರ್ತಾರ ಏಸ ಮಂದಿ ಇಲ್ಲ. ಹಾ ಅವ್ರ ಬಯಲ ಕೇಳಿದ್ರ ಬುಕ್ ಓದಪ್ಪ ಸಿಕ್ಕಾ ಪುಕ್ಕ ಅ ಏಳ್ಬಿಡ್ತಾರ
ಹ್ಮ ಹ್ಮ ಅರು ಹೋಗಿ ಬಂದ್ರ ಅವ ಸ್ವಲ್ಪ ನಾಲೇಜ್ ಬಿಡತ ಅದ್ಕ
ಲೆ ಅಲ್ಲೇ ನನಗ ಒಂದ ಗೊತ್ತ ಆಗವತ ಅಲ್ಲಿ ಅಲ್ಲದ ಬರ್ತದ ಕರಿ ಆದ್ರೆ ನೀನೇ ಓದ್ಬೇಕ ಇಲ
ಹ್ಮ ಹ್ಮ
ಹ್ಮ ಮತ್ ಅದನ್ನ ನೀ ಇಲ್ಲೇ ಓದಲ್ಲ ಇಲ್ಲಿ ನಾ ಯೂಟ್ಯೂಬ್ಗ ಹೊಡದ್ರನ ಎಷ ಮಂದಿ ಹತಾರ ನನ್ಗ ಯಟ್ಯಬದನ ಇಂತ ಬುಕ್ಕ ಓದ್ರಿ ಅಂತೇಳಿ ರಗಡ ಹೇಳ್ತಾರನ
ಹ್ಮ ಹ್ಮ ಮಡ
ಯೂಟ್ಯೂಬ್ಗಾರ ಎಂತಿಂತ ಪ್ರೊಫೆಸರ್ ಗಳ ಬಂದ ಪಾಠ ಮಾಡ್ತಾರ ಗೊತ್ತದನ.
ಅದ ಫೋನ್ದಾಗ ನೋಡೋದು ಬೇರೆ ಆಗತ್ತಾ ಮತ್ತ ಲೈವದಾಗ ನೋಡದ ಬೇರೆ ಆಗ್ತದಲ್ವಾ.
ಮನಸ್ಕಟ ನೋಡ್ಬೇಕಪ್ಪ
ಹ್ಮ
ಮಾನ ಸದ್ದ ಫೋನ್ ನೋಡ್ಕೋತ ಹೆಂಗ ಕುಂದರ್ತಿ ನೋಡ ರೀಲ್ಸ್ ನೋಡ್ಕೊತ
ಹ ಹಂಗ ಹಂಗ ರೀಲ್ಸ್ ನೋಡ ಬದ್ಲುನೆ ಅದುನ್ ನೋಡಬೇಕಪ್ಪಾ
ಹೂ
ನೋಡ್ಬೇಕು ಅವರು ಯಾವ ಬುಕ್ ಹೇಳುತ್ತಾರೋ ಆ ಬುಕ್ಕಿನ ಲೈಬ್ರರಿ ಮಾಡು ಲೈಬ್ರರಿಯಲ್ಲಿ ಓದು
ಅವನ್ ನೋಡೋಕ್ ಹೋದ್ರೆ ಇಂಟರೆಸ್ಟ್ ಹೋಗ್ಬಿಡುತ್ತೆ ಏನ್ ನೋಡಕ್ ಬೇಸರಾಗುತ್ತೆ ಮಲ್ಕೊಂಡು ಬುಡಂಗಾಗುತ್ತೆ
ಅದು ಮತ್ತೆ ಕ್ಲಾಸಿಗ್ ಹೋದ್ರೆ ಬೇಸರಾಗಲ್ವಾ
ಅರೆ ಇವನ ಎಲ್ಲರ ಜೊತೆಗಿರ್ತಿ ನಡೀತಾಯ್ತ್ ಸ್ವಲ್ಪ ಕೇಳಕ್ಕೆ ಕೇಳ್ತಿರ್ತ್ಯ ಮೊಬೈಲ್ ಬಿಟ್ಟಿರ್ತಿವಲ್ಲ
ಮಾತ್ ನಿಮ್ಗೆ ನನಗೆ ಫೋನ್ ಹಿಡ್ಕೊಂಡ್ರೆಓದಾಕ್ ಫೋನ್ ಹಿಡ್ಕೊಂಡ್ರೆ ಬೇಸರ ಆಗಿ ಬಿಡತೈತಿಲ್ಲ ಬಿಡ್ತ ಅನ್ನ ಶಾಂತಲ್ಲ
ಅದೇ ಅದನ್ನ ಮನಸಿಂದ ತೆಗಿ ನೀನು ನಾನು ಹೋದಂಗ್ ಹಾಕಬೇಕು ಫೋನ್ ಕೈಯಲ್ಲಿ ಬಂತಂದ್ರೆ ಬರೆ ಹವೆ ವಿಡಿಯೋ ನೋಡಂಗ್ ಆಗುತ್ತೆ ಮನಸಿನಲ್ಲಿ ಇಟ್ಕೊಂಡ್ರೆ ಅದೇ ವಿಡಿಯೋ ನೋಡಂಗ್ ಆಗುತ್ತೆ ಅದುನ್ ಬಿಟ್ಟು ನನಗೆ ಹೇ ಹೇ ಹಲ್ಕಿಸಿದಬೇಕು ಅರ್ಧ ಮೂರ್ಧ ಬಿಟ್ಟು ಅಂಗೆ ಹಾಕ್ಕೊಂಡಿರೋದು ರಿಲ್ಸ್ ನೋಡಬೇಕು ಅರ್ಧ ಮನಸ್ಸಿನಲ್ಲಿ ಇಟ್ಕೊಂಡ ಆ ಅಂತವು ಬರ್ತವೆ ಅಂತವು ನೋಡಂಗ್ ಆಗುತ್ತೆ
ಏ ನ ಅಂತ ನೋಡಲ್ಲಪ್ಪ ನೀವೇ ನೋಡುತ್ತಿರಬೇಕು ನಾ ಒಟ್ಟ ಕಾಮಿ ನಾವು ಒಟ್ಟ ಕಾಮಿಡಿ ಒಟ್ಟು ಕಾಮಿಡಿ ನೋಡೋರು ಅದ್ರಾಗೆ
ಕಾಮಿಡಿ ಒಳಗ ಅದ್ರಾಗ ಒಂದ ದಿವ್ಸ ಆ ಒಂದ್ ದಿವ್ಸ ಈ ಒಂದು ದಿವ್ಸ ನೋಡ್ಬೇಕಪ್ಪ
ಹು ಹೂ ನೀವು ಅದು ನೋಡ್ತೀಯ ಅನ್ನಂಗಾಯ್ತು
ನಾವವು ಬಿಡುಲೇ ನಾವ್ ಎಲ್ಲಾ ಶಾಲಿ ಬಿಟ್ಟೇ ಎಲ್ಲ ಬಿಟ್ಟೇ ನಾವ್ ಎಲ್ಲ ನೋಡ್ತಿವಿ
ಹೂ
ನಮುದ್ ತಗೊಂಡ್ ನಿಮಗೇನಾಗಬೇಕಾಗದೆ ಒಂಬತ್ತು ತಿಂಗಳಿಗೆ ಹೈವತು ಸಾವಿರ ಕೊಟ್ಟು ಹೋಗಬೇಕಲೇ ರೂಮು ಪಾಮ ಎಲ್ಲಾ ಅವರ್ ದೇನಾ ನಾಷ್ಟಲ್ವೇನು
ಪಿಜಿ ಮಾಡ್ ಖಡಕ್ ಮಾಡಬೇಕು ಅದು
ಹೂ ನನಗೊಂದು ಲಕ್ಷ ರೂಪಾಯಿ
ಊ ಅದೆ ಪಿಜಿ ಅಲ್ ಮಾಡೋಡು ಇಲ್ಲೇ ಬಿಜಾಪುರದಲ್ಲಿ ಮಾಡಿ ಆರಾಮ್ ರಾಬ್ರಿ ಮಾಡ್ಕೊಂಡ್ ಹೋಗ್ಬೋದು ನಾ ಹೇಳ್ಸ್ತೀನಿ
ಊರು ಒಟ್ಟು ಊರು ಚೆನ್ನಾಗಿರಬಾರದು ನನಗಾಗಿದೆ ಎಲ್ಲಾದರೂ ದೂರ ಹೋಗ್ ಬುಡಂಗೇ ಆಗಿದೆ
ಹಂಗಾದ್ರೆ ನೀವಲ್ಲಿ ಊರು ನೆನಪಾದರೂ ಊರಿಗ್ ಬರಂಗೇ ಆಗ್ಬಾರ್ದು ಊರಿಗ್ ಬರಕಾಗಿರಬಾರದು ಅಂಗಂತ್ಯ
ಹಹೂ ಸೇರಿ ಆ ಕಡೆ ಓದಕ್ ಹೋದ್ರ
ಹೂ
ಹೂ ಊರ್ ನೆನಪು ಬರುತ್ತೆ ನೋಡು ನಿನಗೆ
ಊರ್ ನೆನೆಸ್ಬಾರ್ದು ಅಂದ್ರೆ ಅಲ್ಲಿ ಹೋಗಿದ್ ನೆನಪೂ ನೆನಪಿಗಾಗದು ಲೇಬರ್
ಕಂಟ್ರೋಲ್ ಮಾಡ್ಬೇಕಪ್ಪ ನೀ ಹೆಂಗಾರ
ಯಾವ್ದು ಇಲ್ಲ ಬಿಜಾಪುರ್ದಾಗ ಇದ್ದ ಕಂಟ್ರೋಲ್ ಮಾಡ್ಲಾ ಬಿಜಯಾಪುರ್ ಸರಿ ಅದೇನ
ಹೂ ಆದ್ರು ಇಲ್ಲಿ ವಾತಾವರಣ ಅಷ್ಟು ಇದಿಲ್ಲ ಅದುಕ್ಕೆ ಮನಸ್ಥಿತಿನೇ ಹೋಗಿ ಬಿಡುತ್ತೆ
ಈಗ್ ಬಿಜಾಪುರದಗ್ ಅಂದ
ಹ್ಮ್
ಎರಡ್ ಸಪಿ ಅಪ್ಪನಂಗ ಓದತ್ತಾರಲ್ಲೇ ಬಿಜಾಪುರದ ನಾಯ್ಕೋಡೆ ಆಾಕ್ಯ ನೋಡಿ ಸ ಅವ ಅಲಾಬಕ್ ಎಡ್ನೇ ದನ ಬಂದಾನ
ಹ್ಮ್ ಹ್ಮ್ ಎಲ್ಲ ಓದಿರ್ಬೇಕು ಈಗ ಸಿವಿಲ್ ಪೊಲೀಸ್ ಕರ್ದನ ರಿವಿಸನ್ ಮಾಡಾಕ್ತ ನನ್ ಒಟ್ಟು ಓದಾಕತ್ತಿದಿದ್ದ
ಹ್ಮ್ ಮೊದ್ಲ ಹೋಗಿ ಧಾರವಾಡ ಬಗಿದ್ನಾವ ಧಾರ್ವಾಡ ಬ್ಯಾಡಪ ಸಾಕು ಖರ್ಚಿ ಬಾಳ ಬರ್ತದ ಅಂತೇಳಿ
ಹ್ಮ್
ಇಲೇ ಬಿಜಾಪುರ್ಕ್ಯನ ಈ ಸರಿ
ಹ್ಮ ಈಸ್ಈಸ್ ಧಾರ್ವಾಡ್ದಾಗ ಇದ್ನಲ್ ಏನ್ ಏನ್ ಕಲ್ತಾನವ
ಏನ್ ಡಿಗ್ರಿ ಮುಗಸೋನ ಎಲ್ಲ ಅಲ್ಲೇ ಓದುದು ಅಲ್ಲೇ ಇದು ಮಾಡೋುದು ಮಾಡ್ಯನ ಆವ
ಹ್ಮ್ ಹ್ಮ್
ಅಲ್ಲಿ ಬಾಳ ಖರ್ಚಿ ಬರ್ತದ ಅತ್ತ ಹೇಳಿ ಸರಿ ಇಲ್ಲ ವಿಜಯಪುರ್ಕ್ಕೆ ಹೋಗ್ಯನ.
ಹ್ಮ್ ಹ್ಮ್ ಪಾಡಬುಡು
ಅವಾ ವಕ್ರಿದಿಣ್ಣೆ ದ್ಯಾಮವ್ವ
ಹ್ಮ್ ಹ ದ್ಯಾಮಣ ಎಲ್ಲ ಅದನ
ಅವನು ಅಲೇ ಅದಾನ ಅವಕ ಅವ ಜೋಡಿ ಮ್ಯಾಲ ಆದ್ರ
ಹ್ಮ್ ಹ್ಮ್ ಇಬ್ರೇ ಅದ ನೋ ರೂಮದಾಗ
ಹ್ಮ್ ಮತ್ತ ಯಾರು ಇರ್ತಾರ ಹಿಗ
ಹ್ಮ
ಒಡದ್ ಹಕೋಬೇಕಲ್ಲ ಮತ್ತ ರೂಮ್ ಬಾಡಿಗೆ ಬಾಳ ಇರ್ತ ಅಂದ್ರೆ ಒಡದ್ ಹಾಕೋಬೇಕಲ್ಲ
ಹ್ಮ್ ಹುಗಾರ ರಮೇಶ್ ಮಾಡ್ತಾನ
ಏನ್ ಮಾಡ್ತನ್ಕೋ ಒಂದ ಗೊತ್ತಿಲ್ಲ ನನ್ಗ್
ಹ್ಮ್ ನಮ್ ಕ್ವಾಟ್ಲೆಶಾಂತೃ ನಮ್ ಕ್ವಾಟ್ಲೆಶ್ ಅಂತೃ ನರ್ಸಿಂಗ್ ಮಾಡ್ದ ಅವಂದು ಪಾರ ಆಯ್ತಪ್ಪ
ಹ ನೀವ ಅಂತದ್ ಏನಾದ್ರ್ ಮಾಡಿ ಗಪಾಂಗ್ ಕುಂದ್ರು ಬಡ್ಸ
ಶಣೆ ಆಗಲಿಲ್ಲ ನಾವ್ ಅವಾಗ
ನೋಳ ಸಸಮ್ ಪ ಈ ಪಗಾರ್ ಬಿಡಾಕತ್ತೆ ವಲಲೇಅವಂಗ
ಹ್ಮ್ ಹ್ಮ್ ಪಗಾರ್ ಬಿಳಕತಂದ ಆಯ್ತು
ಹ ಮತ್ತ ಡ್ಯೂಟಿ ವೊಕಾನವ ಈಗ ಎರಡ್ ವರ್ಷ ಕಲ್ತನ ಮೂರ್ನೇ ವರ್ಷ ಪಗ್ರೆ
ಹ್ಮ್ ಹ್ಮ್ ಇನ್ನ ಮುಗುದಲಂದಲ್ಲ ನರ್ಸಂಗೆ
ಅದೇ ಮುಗ್ದಲಿ ಈ ವರ್ಷ ಮುಗಿತದ ಮೂರನೇ ವರ್ಷ ಪಗಾರ್ ಇದ್ದಂಗ್ ಇದಂಗೆ
ಹ್ಮ್ ಹ್ಮ್
ಹಂಗ ಅವ್ರ ಹಂಗ ಕಲ್ ಕಲ್ಸಾಕ್ ಕರ್ಕೊಂಡ್ ದವಾಖಾನೆ ಡ್ಯೂಟಿ ಹಾಕಿದ್ರ ತಕ್ಕ ಮುಗಿತು ಪಗಾರ ಪಗಾರನಾಗ ಡ್ಯೂಟಿ ಹಾಕ್ತಾರಲ್ ಹ
ಭಾರಿ ಬುಡಪ್ಪ ಮಗ ನಾ ಪೋನ್ಸ್ತ ನನ್ ಪಗಾರ ಕೊಡಲಿ ಅಂತ ನೋಡಲ ಅವ
ಕೊಡ್ತಾರೆ ಆಕ್ ಕೊಡೋಲ್ಲಲ್ಲಾ
ಹ್ಮ್ ಹ್ಮ್ ಅವ್ನಿಗ್ ಏನು ಹೇಳಿಲ್ ಬಿಡಪ್ಪ
ಅದ್ರನ್ ಆಯ್ತ ತ ಇದೊಂದ ವರ್ಷ ಮುಗಿ ಇದೊಂದು ಇನ್ನೊ ಇದು ಒಂದ್ ವರ್ಷ ಇಲ್ಲಂತ ಇನ್ನೊಂದ ಆತ ಈ ಆರ್ ಆರ್ ತಿಂಗಳು
ಹ್ಮ್ ಹ್ಮ್
ನ್ ಅಂದ್ರ ಯಾ ದವಾಖಾನೆ ಅಂತಾನ ಆ ದವಾಖಾನೆಗೆ ಹ ಪಗಾರ್ ತಗೋತ ಆರಾಮ ಡ್ಯೂಟಿ ಮಾಡ್ಕೊತ ಇರ್ತಾನ
ಹ್ಮ್ ಇಲ್ಲಿ ಇಂಜೆಕ್ಷನ್ ಹೊಡೆದು ಪಗಾರ್ ತೊಳೋದು.
ಹ್ ಬೇಕ್ಕಾದಂಗ ಇಲ್ಲಿ ಸದ್ ಇವ ಒಟ್ಟೊಟ್ಟಿಗೆ ಡಾಕ್ಟರ್ ಪಾಕ್ ಇಲ್ಲಿ ಹೆಂಗ ಹಾಕೆರ ನೋಡ ದವಾಖಾನಿ ಹಂಗ ಹಾಕೋತ್ ಕೂತರ ಮುಗಿತ ಕೆಲ್ಸ.
ಏಅವಾ ಡಾಕ್ಟ್ರ ಮಾಡ್ಯಾನ್ನು ಹಾಕಂಗಕ ಹಾಕೋಕ್
ಹ್ ಹಳ್ಳಿಯಾಗೇನ್ಲಲೇ ಅವನು. ಹ್ ಮಾಡಿದ್ರೆ ಎನ್ ಹಳ್ಳಿಯಾಗಿ ಏನಾಯ್ತು ನವನು ಆ ಮುಗಿದೋಯ್ತು. ಹ ಯಾವ್ದ ಜರಾ ಪರ ಕಂಡಿಡ್ದಕ್ಕೆ ಹಳ್ಳಿಯಾಗ ಒಂದ ದೊಡ್ಡ ದೊಡ್ಡ ಬರ್ತಾವನ್ ಅದೇ ಹೋಟ್ಟಿ ಬ್ಯಾನಿ ಸಂಡಸ ಹತ್ಯದ ಜ್ವರಾ ಬಂದಾವು
ಹುಂ ಹುಂ ಅದ್ರ ಗುಳಗಿ ಕೊಟ್ರೆ ಮುಗೋಯ್ತಂಗಣ.
ಹ ಒಂದ್ ಸೂಜಿ ಹೊಡದ ಗುಳಗೆ ಕೊಟ್ರೆ ಮುಗೋದಯ್ತಪ್ಪಾ.
ಹುಂ
ಹ ಅಂತಾವ ಪರಿ ದೊಡ್ಡ ದೊಡ್ಡ ಕೇಸ್ ಬಂದು ಅಂದ್ರ ಮುಂದಕ್ ಹೋಗತ್ ಹೇಳೋದು
ಇಲ್ಲಿ ಬರಲ್ಲ ಯೇಳ ದೊಡ್ಡ ದೊಡ್ಡ ಕೇಸಿದ್ರ ಸಮ್ಮೆ ತಾಳಿಕೋಟಿ, ಮುದ್ದೇಬಿಹಾಳ
ಹಾ ಹಿಂಗ ಹೋಗಕ್ಕಾರ ಸುಮ್ ಮೈ ಗಂಪು ಮೈ ಬೆಚ್ಚಗ ಆಗ್ಯದ ಅಂತ ಕೇಳ್ಕ ಬರೋದು.
ಹುಂ ಎ ಅದ್ರ ಬದ್ಲಿ ಸುಮ್ ಮೆಡಿಕಲ್ ಇಡ್ಬೇಕೊ
ಮೆಡಿಕಲ್ ಇಡಾಕ್ ಮತ್ ಅದಕ್ಕ ನೀವು ಮುಕಳಿ ಹರದೊಕ್ಕದ ಅ ಅದ ಲೈಶನ್ಸ್ ತರೋದು ಅದ ತರೋದು
ಹುಂ ಅದು ಆದ್ರ್ ಲಾಭ ಅದಲೋ
ಲಾಭ ಆದ್ ಬಿಡು ರೊಕ್ಕ ಕಂಡಾ ಪಟ್ಟಿ ಖರ್ಚ ಮಾಡಬೇಕು ಟೈಮ್ ಆಯ್ತ
ಕಟ್ ಮಾಡ